ಹಲೋ
ಆರಾಮಾ ಹ್ಮ್ ಆರಾಮ ನೋಡಿ ಊಟ
ಆಯ್ತು ನಿಮ್ಮದು
ಹ್ಮ್ ನಮ್ದಾಯಯ್ತು ನಿಮ್ಗೆೇಳ್ತಾರಲ್ಲಾ ಆರಾಮಿದಾರ
ಹಾ ನಮ್ಗೆ ಹೇಳ್ತಿಯಾರೆ ಎಲ್ಲಾ ಆರಾಮಾರೆ
ಹ್ಮ್ ಏನ್ ಮಾಡ್ತಾ ಇದ್ರಿ
ನಾವು ಪರೀಕ್ಷೆ ಇತ್ತು ಸಿದ್ಧತೆ ಹಾಗೆ ಕೂಂತಿದ್ವಿ ಹಂಗೆ ಸುಮ್ನೆ
ಹೌದಾ
ಹೌದು ಪರೀಕ್ಷೆ ಇನ್ನ ಒಂದೇ ಉಳಿದಿದೆ ಮುಗ್ದ ಮುಗ್ದಿನ ತಕ್ಷಣ ಎಲ್ಲಾದ್ರೂ ಪ್ರವಾಸ ಹೋಗೋಣ ಅಂತ ಎಲ್ಲರೂ ಮಾತಾಡ್ಕೊಂಡ್ ಕುಂತಿದ್ವಿ ಅವ್ರೆಲ್ಲಾ ಒಳಗೆ ಹೋದ್ರು ನಾನ್ ಆಚೆನೆ ಕೂತಿದ್ದೆ
ಹೌದಾ
ಹೌದು
ಹ್ಮ್ ನಮ್ ನಮ್ದು ನಾ ನಮ್ಗೆ ಇವತ್ತು ನಾವು ಇದಕ್ ಹೋಗಿದ್ವಿ ಆ ಅಲ್ಲಿಗೆ ಹಳ್ಳಗ ಹೋಗಿದ್ವಿ ನಾವವು ಇವತ್ತು ಹ ಯಾಕೆ ಯಾಕಂತಂದ್ರೆ ನಮ ದೌಖಾನಿಯಿಂದ ನಮ್ಗೆ ಕಳಸಿದ್ರು ಯಾಕಂತ ಹಾ ಯಾಕ ಯಾಕಂತಂದ್ರೆ ನಮ್ಮ ದವಾಖಾನೆಗಳಿಗೆ ಯಾಕೋ ಇವಾಗವಾಗ ಇತ್ತ ಇತ್ತೀಚಿಗೆ ತುಂಬಾ ರೋಗಿಗಳ್ದ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ
ಹೌದಾ
ಹೌದು ಅದು ಯಾವತರ ಅಂತಂದ್ರೆ ಈವಗ ಸೊಳ್ಳೆದ ಸೊಳ್ಳೆ ಕಡಿಸಕೊಂಡು ಹ ಇದು ಜ್ವರ ಬಂದಿರೋದಾಗಿ ಆಗಿರ್ಬೋದು ಆಮೇಲೆ ಈಗ ಲಸಿಕೆ ಹಾಕ್ಸದೆೇ ಮಕ್ಕಳೆಲ್ಲಾ ಒಂಥರ ಬೇರೆ ಮಂಗಲ ವಿಕ್ರ ಆಗಿರಬಹದು
ಹೌದು
ಚಟುವಟಿಕೆ ಕಡಿಮೆ ಆಗೋುದು ಎಲ್ಲ ಈ ಈಥರದ್ದು ಜಾಸ್ತಿ ಬರ್ತಾ ಇತ್ತು ತ್ತು
ಹಾ
ಹಾಗಾಗಿ ನಮ್ಮ ನಮ ಏನ್ ಮಾಡಿದ್ರು ಅಂತಂದ ಅಂದ್ರೆ ನಮ್ಮ ಹಾಸ್ಪಿಟ್ಲ್ ಅವರು
ಹಾ
ನೀವು ಹಳ್ಳಿಗ್ ಹೋಗಿ ಅವ್ರಿಗೆಲ್ಲಾ ತಿಳ್ಸ ಅವ್ರಿಗೆಲ್ಲ ಹೇಳಿ ಅಂತ ಎಲ್ಲಾ ಹೇಳ್ತಿದ್ರು
ಹೌದು ಅಂದ್ರೆ ಮೊದ್ಲಿನ ಕಾಲದದಲ್ಲಿ ಅಂತ ಹಲ್ಲಿಗಳಲ್ಲಿ ಹ ಮೊದಲಿನ ಕಾಲದಲ್ಲಿ ಬೇವಿನ ಎಳೆಯಿಂದ ಹೊಗೆಯ ಹಾಕ್ತಿದ್ರು ಅಷ್ಟೊಂದ ಸೊಳ್ಳೆಗ್ ರ್ಲಿಲ್ಲ ಇವಾಗ ಯಾರ ರು ಹಾಕೋದಿಲ್ಲ
ಹೌದೌದು ಹಂಗಾಗಿ ನಮ್ಗೆ ಒಂದು ಒಂದು ಹತ್ತು ಜನಕ್ಕೆ ಕಳ್ಸ ಕಳಸಿದ್ರು ನಮ್ಗೆ
ಹೌದಾ
ತಿಳಿಸಿ ಅವ್ರಿಗೆಲ್ಲ ಹೇಳಿ ಒಂದು ಈಗ ನಾಟಕ ಥರ ಮಾಡಿ ತೋರಿಸಿ ಅವ್ರಿಗೆ ಅಥವಾ ನೃತ್ಯ ಮಾಡ ತರ ಅವ್ರರಿಗೆ ನಿ ನೃತ್ಯ ಮಾಡದ್ರೆ ಮೂಲಕ ಅವ್ರಿಗೆ ತೋರಿಸಿ ಇವಾಗ ನಾವು ಹೋಗ್ಬಿಟ್ಟ ನೋಡಿ ಆತರ ಇಟ್ಕೋಬೇಡಿ ಈ ತರ ಇಟ್ಕೋಬೇಡಿ ಅ ಸ್ವಚ್ಛತೆ ಇಟ್ಕೊಳ್ಳಿ ಅಂತಂದ್ರೆ ಯಾರು ಕೇಳಲ್ಲ. ಅದೇ ನಾವು ಒಂದು ಒಂದ ಒಂಥರಾ ಅದನ್ನ ಚಟುವಟಿಕೆ ರೀತಿಯಲ್ಲಿ ತೋರ್ಸಿದ್ರಿ ಅವ್ರಿಗೆನ ನಟನೆ ರೂಪದಲ್ಲಿ ತೋರಿಸ
ಹೌದು ಅವ್ರಿಗೆ ಅರ್ಥ ಆಗುತ್ತೆ.
ಮತ್ತೆ ಅವ್ರು ಏನು ನಡೀತಿದೆ ಏನು ನೋಡೋಣ ಅಂತ ಬಂದು ನೋಡಿ ಅವರು ತಿಳ್ಕೋತಾರೆ. ಅಲ್ವಾ? ಆತರ ಇಲ್ಲ ನಾವು ಮೊನ್ನೆ ನಮ್ ಗೆಳತಿಯರು ನಾವು ನಮ ಸ್ನೇಹಿತರೆ ಎಲ್ಲಾರೂ ಸೇರ್ಕೊಂಡು ಆತರ ಎಲ್ಲಾ ಮಾಡಿದ್ವಿ,
ತುಂಬಾ ಒಳ್ಳೆ ಕಾರ್ಯ ಅದು.
ಹೌದು ಪ್ರತಿೊಂದು ಮನೆ ಮನೆಗೂ ಎಲ್ಲಾ ಹೋಗಿ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳಿ ಈಗ ಏನ್ ಗೊತ್ತಾ ಅವ್ರಿಗೆ ಸ್ವಚ್ಛತೆ ಕಾಪಾಡೋ ಬಗ್ಗೆ ಗೊತ್ತಿರುತ್ತೆ. ಆದ್ರೂನು ಅವರು ಈಗ ಸೋಂಬೇರಿತನದಿಂದ ಅವರು ಅಲ್ಲಲ್ಲೇ ಎಲ್ಲಾ ಬಿಸಾಕೋದು, ಅಲ್ಲೇ ತಿಂದ ಹಾಕೋದು ಆತರ ಎಲ್ಲಾ ಮಾಡಿ ಮಾಡಿ ಮಾಡಿ ಅದು ಎಲ್ಲಾ ಏನಾಗಬಿಟ್ಟಿದೆ ಅಂತಂದ್ರೆ ಸ್ವಚ್ಛತೆ ಅನ್ನೋದು ಎಲ್ಲಾ ಹಾಳಾಗ ಹೋಗ್ಬಿಟ್ಟಿದೆ
ಹೌದು
ಹ ಅದಕೋಸ್ಕರ ನಾವು ಎಲ್ಲಾ ಹೇಳಿದ್ವಿ ನೀವ್ ಈ ತರ ಎಲ್ಲಾ ಮಾಡ್ಬೇಡಿ ಇದ್ರಿಂದಾನೇ ನಿಮ್ಗೆ ರೋಗ ಬರ್ತ ಇರೋದು ಈ ತರ ಎಲ್ಲಾ ಎಲ್ಬೇಕು ತಿಂದಿದ್ದೆಲ್ಲ ಎಲ್ಲೆಲ್ಲೋ ಬಿಸಾಕ್ಬೇಡಿ ಈಗ ಹಸಿ ಕಸ ಒಣ ಕಸ ಅಂತ ಮಾಡ್ಕೊೊಳ್ಳಿ,
ಹಾ
ಆತರ ಮಾಡ್ಕೊಂಡು ಹಸಿ ಕಸ ಒಂದ್ರಲ್ಲ ಹಾಕಿ ಒಣ ಕಸ ಒಂತಲ್ಲ ಹಾಕಿ, ಅದಕ್ಕೆ ಅಂತ ಒಂದು ಗಾಡಿ ಬರುತ್ತೆ ಅದ್ರಲ್ಲಿ ಹಾಕಿ ಅಂತ ನಾವ ಅವ್ರಗೆಲ್ಲಾ ಹೇಳಿದ್ವಿ,
ಅಂದ ಅವಾಗ ತುಂಬಾ ಸಂತೋಷ ಅನ್ಸುತ್ತೆ ಅಲ್ವಾ ನಮ್ಮಿಂದ ಒಬ್ರಿಗೆ ಒಳ್ಳೇದಾಗ್ತಿದೆ ಅಲ್ವಾ, ನಮ್ಮಿಂದ ಒಬ್ರು ಕಳಿ ಿದ್ದಾರೆ ಅಂದ್ರೆ ಅಹ ಖುಷಿ ಅನ್ಸಿರುತ್ತಲ್ವಾ ನಿಮ್ಮ ಮನ್ಸಿಗೆ
ಹ್ಮ್ ತುಂಬಾ ಖುಷಿ ಆಗುತ್ತೆ ಯಾಕಂತಂದ್ರೆ ನಾವು ಎಲ್ಲಾ ಅವ್ರಿಗೆ ತಿಳಿಸ್ದಾಗ ಅವ್ರರು ನಮ್ಗೆ ಹೇಳ್ತಾರೆ ಓ ನಿಮಗಿಂದ ತುಂಬಾ ಉಪಕಾರ ಆಯ್ತು ತುಂಬಾ ಚೆನ್ನಾಗ್ ಹೇಳಿದ್ರಿ ಮೇಡಮ್ ಅಂತ ಈ ತರ ಎಲ್ಲಾ ಹೇಳಿದಾಗ ನಮ್ಗೆ ತುಂಬಾ ಖುಷಿ ಆಯ್ತು ಎಷ್ಟು ಚೆನ್ನಾಗಿಲ್ಲ ಹೇಳ್ತಾರಲ್ಲ ನಮ್ಗೆ ಎಷ್ಟು ಪ್ರೋತ್ಸಾಹ ಮಾಡ್ತಾರಲ್ಲಾ ಅನ್ಸ್ತಿತ್ತು.
ಹೌದು
ಆರ ಎಲ್ಲ ನಾವು ಪ್ರತಿ ಒಂದು ಇ ಹೋಗಿ ಹೋಗಿ ಹೋಗಿ ಎಲ್ಲತ್ನು ಒಂದ್ ಪ್ರತಿ ಒಂದ್ ಮನೆ ಬಿಡ್ದನು ಎಲ್ಲರೂ ಅವ್ರಿಗೆ ಹೇಳ್ತಾ ಇದ್ವಿ ಕೆಲವೊ್ ಮನೆಯಲ್ಲಿ ಎಲ್ಲಾ ಹಿಂಗತ್ತ ಚಿಕ್ಕ ಕ್ಕ ಮಕ್ಕಳ ಇದಿದ್ದಾರೆ ಬಟ್ ಅವ್ರಿಗೆ ಕೆಲವೊಬ್ರರಿಗೆ ಲಸಿಕೆಗಳನ್ನೇ ಹಾಕಿರ್ಲಿಲ್ಲ
ಹೌದಾ
ಹ ಅವಾಗ ನಾನ್ ಹೇಳ್ದ ಅವ್ರಿಗೆ ಅಂದ್ರೆ ಈಗ ಹುಟ್ಟ್ದಾಗಿಂದ ಹಿಡ್ದು ಐದು ವರ್ಷದ್ ಮಕ್ಕಳವರೆಗೂ ಲಸಿಕೆ ಇರುತ್ತೆ
ಹೌದು
ಹೌದು ಅವಾಗ ಲಸಿಕೆ ಟ ಲಸಿಕೆಯಿಂದ ಅವ್ರಿಗೆ ಅದು ಇದು ಯಾವ ತರದ್ದು ಪ್ರ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಲಸಿಕೆ ಹಾಕೊಳ್ಳಿ ಅಂತ ಎಲ್ಲ ಹೇಳ್ತಿದ್ವಿ
ಹೌದು ಇಲ್ಲ ಆ ಹೌದು ನೀವು ಆತರ ತಿಲ್ಸಿರೋದು ತುಂಬಾ ಒಳ್ಳೇದು ಯಾಕಂದ್ರೆ ಇವಾಗ ನೀವು ತಿಲ್ಸಿರೋದ್ರಿಂದ ಅವರು ಇನ್ನೊಬ್ಬ ಮ ಮಳಿಗೆ ಇನ್ನೊಬ್ ಬೇರೆಯವರಿಗೆ ಆ ಹಾಕ್ಸ್ತಾರೆ ಅವಾಗ ಅವ್ ಇವ್ರಿಗೆ ಬಂದಿರೋ ಇದು ಆಹ ಆರೋಗ್ಯ ಇನ್ನೊಬ್ರಿಗೆ ಬರುವುದಿಲ್ಲ ತುಂಬಾ ಒಳ್ಳೆ ಕೆಲ್ಸ ಅಲ್ವಾ ಅದು
ಹೌದು ಅದಕ್ಕೋಸ್ಕರ ನಾವು ಎಲ್ಲರಿಗೂ ಹೇಳಿದ್ವಿ ಲಸಿಕೆಯಿಂದ ತುಂಬಾ ಉಪಯೋಗ ಇದೆ ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅದು ನಮ್ ನಮ್ಮ ಆಸ್ಪತ್ರೆಯಲ್ಲಿ ನಾವು ಉಚಿತವಾಗಿ ಎಲ್ಲಾ ಕೊಡ್ತೀವಿ ಆ ಇಂಜೆಕ್ಷನ್ ತಗೊಂಡೋಗಿ ಲಸಿಕೆಲ್ಲ ಹಾಕ್ಸ್ಕೊಳ್ಳಿ ಅಂತ ಎಲ್ಲ ಹೇಳಿದ್ವಿ ಭಿನವು
ಹೌದಾ
ಹೌದು
ಮತೆ ಏನು ಸಮಾಚಾರ
ಮತ್ತೆ ನೀವೇ ಹೇಳ್ಬೇಕು ನೋಡಿ ಈ ತರ ಎಲ್ಲಾ ನಾವು ಜನಗಳಿಗೆಲ್ಲಾ ತಿಳಿಸಿಬಂದ್ವಿ ಅವರೆಲ್ಲಾ ತುಂಬಾ ನಮ್ಗೆ ಆ ನಮ್ಗೆ ತುಂಬಾ ಚೆನ್ನಾಗಿ ಇದು ಮಾಡಿದ್ರು ಚೆನ್ನಾಗ್ ಮಾಡಿದ್ರಿ ಹಂಗೆ ಹೀಗೆ ಎಂತ ಎಲ್ಲಾ ಚೆನ್ನಾಗಿ ನಮ್ಗೆ ಆಡಿ ಹೋಗ್ಲಾ ಆಡಿದ್ರು ಹಾ
ಜನಗಳೆಲ್ಲ
ಹೌದು ನಾವು ಒಂಥರ ಈಗ ನಾಟಕ ಆಗಿರ್ಬೋದು ಇದ್ ತರ ಎಲ್ಲಾ ನೃತ್ಯ ಅವೆಲ್ಲಾ ಮಾಡಿ ತೋರ್ಸ್ ಸಿದ್ವಿ ಅವ್ರಿಗೆ
ತುಂಬಾ ಚೆನ್ನಾಗ್ ಅನ್ಸುತ್ತೆ ಅಲ್ವಾ ಆ ತರ ಇ ಎಲ್ಲಾರು ಹೇಳ್ತಿದ್ರೆ ನಾವು ತುಂಬಾ ಚೆನ್ನಾಗಿರೋ ಕೆಲ್ಸ ಮಾಡಿದೀವಿ ಅಂತ
ಹೌದು ಆಮೇಲೆ ಈಗ ಇ ಈಗ ಇವಾಗೆಲ್ಲಾ ಏನ ಆಗ್ಬಿಟ್ಟಿದೆ ಅಂದ್ರೆ ಮಧುಮೇಹ ಅನ್ನೋದು ಕಾಯಿಲೆ ಜಾಸ್ತಿ ಆಗ್ಬಿಟ್ಟಿದೆ
ಹೌದು
ಹೌದು ಅದ್ರಿಂದ ನಾವು ಅದನ್ನು ಅವ್ರಿಗೆ ಈಗ ಹಳ್ಳಿ ಹಳ್ಳಿಗೆಲ್ಲಾ ಹೋಗಿದ್ವಲ್ಲ ಅಲ್ಲಿ ಪ್ರತಿಯ ಒಬ್ರಿಗುನು ಅಹ ಅವ್ರಿಗೆಲ್ಲಾ ಹೇಳಿದ್ವಿ ಮಧುಮೇಹ ಅನ್ನೋದು ಈಗ ಇದೇನೋ ನಿಮ್ಗೇನೋ ಅಥವಾ ಇಲ್ಲೋ ಅಂತ ನಾನ್ ನಿಮ್ಗೆ ಪರಿಶೀಲನೆ ಮಾಡಿ ಹೇಳ್ತೀನಿ ಅಂ ಅ ಹೇಳಿ ಅವ್ರ ಹತ್ರ ಯೂರಿ ಅಂದ್ರೆ ಈಗ ಅವ್ರತ್ರ ಇದು ತಗೊಂಡು ಯೂರಿನ್ ತಗೊಂಡು ಎಲ್ಲಾ ಪರಿಶೀಲನೆ ಮಾಡಿ ಅವ್ರಿಗೆಲ್ಲಾ ಹೇಳಿ ಯಾವ್ ತರ ಇದ್ರೆ ಏನು ಹಿಂಗೆ ಹಂಗೆ ಅಂತ ಅವ್ಗೆಲ್ಲಾ ಹೇಳಿದ್ವಿ
ಮೊದ್ಲಿಗೆ ಅಂತೂ ನಾವು ಏನ್ ಮಾಡ್ತಿದ್ವಂದ್ರೆ ನಮ್ಮ ಅದ್ ನಮನ ನಮ್ಮ ತಾತಾ ಸಂಜೆ ಆರು ಆರು ಗಂಟೆ ಆಗಿದೆ ಅಂತಂದ್ರೆ ಎಲ್ಲಾ ಹ್ಮ್ ಬೇವಿನ ಸೊಪ್ಪಿಂದ ಮನೆಯಲೆೆಲ್ಲಾ ಹೊಗೆ ಹಾಕ್ಸೋದು. ಹೊಗ್ಗೆ ಹಾಕ್ಲೆೇ ಆಗ್ಬೇಕ್ ಅಂದ್ರೆ ಹೊಗೆ ಹಾಕಿದ್ರೆ ಮತ್ತೆ ಬೇವಿನ ಎಳೆ ಅದು ಉಸಿರಾಡದ್ರನು ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮತ್ತೆ ಸೊಳ್ಳೆಗಳು ಇರೋದಿಲ್ಲ ಅಂತ. ಹಾ ಎಲ್ಲಾ ಹಾಕ್ಸ್ತಿದ್ರು ನಮ್ ತಾತ ತುಂಬಾ ಅವ್ರಿಗೆ ತುಂಬಾ ಅದ್ರ ಮೇಲೆ ಎಲ್ಲಾ ತುಂಬಾ ನಮ ಇದು ಹಾಕ್ತಿದ್ದ್ ಆಕರಿ ಆ ಮನೆಕ ಮುಂದೆ ಎಲ್ಲಾ ನೀರೆ ಎಲ್ಲಾ ನಿಲ್ಲದಂಗೆ ಇವಾಗ ಏನಾದ್ರು ಅ ಮಖ ಮುಖ ತೋಳ್ದಿರ್ತೀವಿ. ಕೈ ಕಾಲ್ ತೊಳದಿರ್ತೀವಿ. ನೀರೆಲ್ಲಾ ಇದ್ರೆ ಅದನ್ನೆಲ್ಲಾ ಇದ್ ಮಾಡ್ರಿ ಇಡಸ್ಬೇಡ್ರಿ ಹಂಗೆ ಆ ತರ ಹೇಳ್ತಿದ್ರು ಅದಕ್ಕೆ ತುಂಬಾ ಸೊಳ್ಳೆಗ್ ಇರ್ತಿರ್ಲಿಲ್ಲ. ಅಂದ್ರೆ ಅವಾಗ ನಮ್ ತಾತ ಮತ್ತೆ ಎಲ್ಲಾ ಗಟ್ಟಿ ಇದ್ರು ಮಾಡ್ತಿದ್ರು ಇವಂಗ ಸ್ವಲ್ಪ ನಮ್ ತಾತಾ ಎಲ್ಲಾ ಹೇಳೋದಿಲ್ಲ. ಯಾಕಂದ್ರೆ ಎಲ್ಲಾ ಬದ್ಲಾಗಿರ್ತಾರಲ್ವಾ ಇವಾಗೆಲ್ಲ ಸೊಳ್ಳೆ ಬ್ಯಾಟ್ ಅಂತ ಬಂದಿದ ಎ ಕರೆಂಟಿಂದು ಯಾರು ಸುಮ್ನೆ ಮಾ ಕುಂತ ಕೂರಲ್ಲ ಎಲ್ಲಾರು.
ಹೌದು ಬಟ್ ಆದ್ರೆ ಅದು ನಿಮ್ ತಾತ ಮಾಡ್ತಾ ಇದ್ರಲ್ಲ ಅದು ತುಂಬಾ ಒಳ್ಳೇದು. ಅದು ಆರೋಗ್ಯಕ್ಕೆ.
ಹೌದು
ಇವಾಗ ಮಾಡೋದೆಲ್ಲಾ ಅನಾರ ಅನಾರೋಗ್ಯಕ್ಕೆ ಜಾಸ್ತಿ ಆಗೋಂತದ್ದ ಎಲ್ಲ ತಯಾರ ಮಾಡ್ತಿದ್ದಾರೆ ಇವಾಗೆಲ್ಲ.
ಹೌದು
ಹ್ಮ್ ನಿಮ್
ನಮ್ ನಮಗೂ ಹಂಗೆ ಅನ್ಸುತ್ತ. ಮತ್ತೆ ಒಂದೊಂದ್ಸಲಾ
ಇವಾಗ ಕೆಮ್ಮು ಅಥವಾ ಈ ತರ ಎಲ್ಲ ಬಂದಾಗ ಬೆಳ್ಳುಳ್ಳಿ ಎಲ್ಲ ತಿನ್ನೋದು ಆಮೇಲೆ ಇತರ ಈಗ ತಲೆನೋವು ಬಂದಾಗ ಐಸಿನ ಗಡ್ಡೆ ಎಲ್ಲ ಕುತ್ಗೆ ಕೆಳಗಡೆ ಇತ್ಕೋಳ್ಳೋದು ಆತರ ಎಲ್ಲಾ ಮಾಡೋದ್ರಿಂದ, ಅಹ ಎಲ್ಲಾನೂ ನಮ್ಗೆ ಆರೋಗ್ಯವರ ಆರೋಗ್ಯವಾಗಿ ಇರ್ತೀವಿ ಅವೆಲ್ಲಾ ಬೇಗನೆ ಕಡಿಮೆ ಆಗುತ್ತೆ ಸುಮ್ನೆ ಈಗ ದೌಖಾನಿಗ್ ಹೋಗಿ ಅಲ್ಲಿ ಗುಳ್ಗಿ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ. ಸುಮ್ಮನೆ ಇವೆಲ್ಲ ತೊಂದ್ರೆ ಅಲ್ವಾ ಇವೆಲ್ಲ ತೊಗೋಳೋದ್
ಅದಕ್ಕಿಂತ ಮೊದಲು ಮೊದಲು ಮುಂಚೆನೆ ನಾವು ಹ ಅದನ್ ಬಗ್ಗೆ ಎಲ್ಲಾ ತಿಳ್ಕೊಂಡು ಮೊದಲಿಂದನೇ ನಾವು ಅದನ್ನ ಸರಿಪಡಿಸಿಕೊ ಕೊಂಡು ಹೋದ್ರೆ ಅವವಾಗ ಅಷ್ಟೊಂದು ತೊಂದರೆ ಆಗ ಆಗೋದಿಲ್ಲ.
ಹೌದು, ಬಟ್ ಆದ್ರೆ ಇವಾಗ ಜನಗಳೆಲ್ಲ ತುಂಬಾ ಸೋಂಬೇರಿಗಳು. ಅಂದ್ರೆ ಬೇಗ ಕಡಿಮೆ ಆಗ್ಬಿಡ್ಲಿ, ಒಂದ್ ಈಗ ಗುಳಿಗೆ ನುಂಗಿದ ತಕ್ಷಣ ಕಮ್ಮಿ ಆಗ್ಬಿಡುತ್ತಲ್ವಾ ಆತರ ಈಗಿನ ಜನಗಳಿಗೆ ನಿಧಾನ ಅನ್ನೋದೇ ಇಲ್ಲ.
ಹೌದು
ಬೇಗನೆ ಕೆಲಸಾ ಆ ಆಗ್ಬಿಡ್ಬೇಕು.
ಹೌದು ಅಂದ್ರೆ ಅವ್ರಿಗೆ ಬೇಗಾನೂ ಆಗ್ತಿತ್ತು, ಯಾಕಂದ್ರೆ ಅವ್ರು ತುಂಬಾ ಕೆಲ್ಸ ಮಾಡ್ತಿದ್ರು ಎಲ್ಲಾ ದೂರ್ದಿಂದ ತರ್ಬೇಕಿತ್ತು ಏನ್ ಬೇಕಾದ್ರು ಅಲ್ಲಿಂದ ತರ್ಬೇಕು, ಇಲ್ಲಿಂದ ಅಂದ್ರೆ ಹತ್ತತ್ರ ಸಿಕ್ತಿರ್ಲಿಲ್ಲ, ಇವಾಗಂತೂ ಮನೆ ಹತ್ರರನೇ ತಂದು ಕೊಡ್ತಾರೆ ಅವಾಗಂತತ ಎಲ್ಲಾ ಗಿರಣಾಣಿಗೆ ಹೋಗ್ಬೇಕಿತ್ತು, ತರಬೇಕಿತ್ತು, ಅದೆಲ್ಲ ನೀವು ಹಂಗಿರುತಿತ್ತಲ್ವಾ ಅವವಾಗ ಹಂಗ ಅನಸ್ತಿ ಎಲ್ಲರೂ ಓಡಾಡಿದ್ರೆ ಮೈ ನಾವು ಬೇವರು ನಮ್ಮ ಮೈಯಿಂದ ಬೇವರು ಇಲ್ಲದ್ರೇನೆ ಅಲ್ವಾ ಅದೆಲ್ಲ ಅಂದ್ರೆ ನಾವು ಏನಿದ್ರೂ ಆರೋಗ್ಯವಾಗಿ ಇರ್ತೀವಿ,
ಹದು ಹೌದು, ಇವಗ ಎಲ್ಲಿ ಇವಾಗ ಜನ ಎಲ್ಲಾ ಮನೆ ಮುಂದೆನೆೇ ತಳ್ಸ್ಕೊತಿದ್ದಾರೆ ಎಲ್ಲಿ ಅವ್ರಲ್ಲಿ ಹೋಗ್ತಿದ್ದಾರೆ ಅವರೇ ಮನೆ ಮುಂದೆ ಬರ್ತಿದ್ದಾರೆ.
ಹೌದಾ
ಹೌದು ಈ ತರ ಎಲ್ಲಾ ಮಾಡ್ತಾ ಇದ್ರೆ, ತುಂಬ ಕಷ್ಟ ಆಗುತ್ತೆ
ಹೌದು, ನನ್ಗೂ ಹಂಗೆ ಅನ್ಸುತ್ತೆ ಅವಾಗಂತೂ ತುಂಬಾ ಇದಿರ್ತಿತ್ತು ಇವಾಗ ಯಾರು ಹಂಗಿರಲ್ವಲ್ಲ
ಹೌದು, ನಿಮ್ ಸೈಡ್ ಯಾವ ತರ ಊಟ? ಊಟ ಜಾಸ್ತಿ ಊಟ ಮಾಡ್ತೀರಾ?
ರಗಿ ಮುದ್ದೆ, ರೈಸು ಸಾಂಬಾರ್ು ಮಾಡ್ತ ಟಿವಿ
ಹೌದಾ ನಿಮ್ ಕಡೆ ರಾಗಿ ಮುದ್ದೆ, ಅಲೋ
ಹಾ
ಸರಿ ತಗೊಳ್ಳಿ ನ ಮತ್ತೆ ಮಾಡ್ತೀನಿ ಹ ಹಾ